ಯಾಗಿಂದ ತೆಂಗಿವ ಮಾತ ನಾನೇ ಕಾಲೇಜಿಗ್ ಹೊಂಟೀನಿ
ಹ್ಮ್ ಅವಾಗ ಒಂದ್ಸತಿ ಮ ಜನವರಿ ಜನವರಿ ಹಂಗಿರ್ಬೇಕ ಏನ್ ಫೆಬ್ರವರಿ ಆಂಗ್. ಅವಾಗ ಇನ್ನೊಂದ್ಸತಿ.
ಹ್ಮ್ ಹ್ಮ್
ಗಾರ ಹಂಗ ಇಲ್ಲಂತ ಎಲ್ಲಾ ಎಲ್ಲಾ ಹೇಳ ಇವರು ಇವ್ರನು ಇವ್ರ ಅಂಗೆ ಆರ ಮಕ್ಕಳು ಮಲ್ಯ. ಆಕ್ಯಾ.
ಆಕ್ಯಾ ಸ್ವಲ್ಪ ಡೇಂಜರ್ ಇಲ್ಲ ನಂಗ್ ಆ ಗೊತ್ತ
ಸ್ವಲ್ಪನು ಗೊತ್ತಾಗಲ್ಲ ಎಲ್ಲಿ ಏನ್ ಮಾತಾಡ್ಬೇಕು ಎಲ್ಲಿಲ್ಲ ಒಬ್ಬಿಗೆ ಇನ್ಸಲ್ಟ್ ಮಾಡ್ಬದಲ್ಲ ಅಂತ ಗೊತ್ತೇ ಇಲ್ಲ ಆಯ್ತು. ಏನನ ಅಂದ ಬಿಡ್ತನ ಒಬ್ರಿಗಿ ಅಂಗಾನಾ ಇಂಗಾನಾ ಅಂತಾ.
ಹಂಗೆ ಹಂಗಗೆ ಹಗೆ.
ಅಲ್ಲಾ ಇವ್ರು ಗೊತ್ ಹಿಂಗ ಹೆಂಗ್ ಗೊತ್ತನಾ ಅವರು ಏನಂದ್ರ ಹ ನಾವ್ ತಾಳ್ಬೇಕಂತ ನಾವ್ ಏನ್ ಅಂತೀವಿ ನೋಡ ಆಯ್ತ ಏನಂದ್ಬತ ಹೇ ಎಂಗ್ ಹೆಂಗ ಲೇ ಅಂದಾರಮಕ್ಳು ಮೊನ್ನೆ
ಯಾವಾಗಂದಾರ.
ಅವಾಗ ಅವಾಗ ಅಂತೀರ್ಥರ ನೀನ್ ಬಾರಿ ಬಿಡಪ್ಪ ಮಾತಾಡ್ಸಿದ್ರೆ ಮಾತಾಡ್ಸಲ್ಲ ಅಂತ. ತಾನ್ಯ ಹಾಸ್ಟೆಲ್ ಮುಗ್ಯಲಿಂದ ಆ ಹಾಸ್ಟೆಲ್ ಹೋಗ್ಯಾಲಿಂದ. ಎಲ್ಲಾರೂ ನನ್ನ ಒಬ್ಬನ ಬಿಟ್ಟ ಎಲ್ಲಾರ ಹೋಗ್ಯರ.
ಆಮೇಲೆ ಅದ್ ಆಕ್ಯಾ ಮಲ್ಯ ಅವರ್ ಎಲ್ಲರೂ ಅವರೆಲ್ಲಾರೂ ಯಾರಿಲ್ಲ. ಡೈಲಿ ನಿನ್ನೆದಂಗೆ ನಿನ್ನೆ
ಹ್ಮ್
ನನಾವ್ ಐದ್ ಜನ ಇದ್ವಿ ಅಬ್ಯ ಗಾಡಿ ತಂದಾನ ಅವ ಇನ್ನೊಬ ಅಬ್ಯನಾ. ಅದ್ರೊಳಗೆ ನಾಕ್ ಜನ ಹೋಗ್ಯಾರ ಗಾಡಿಗ್ಯಾ ಅಬ್ಯ ಆಕ್ ಆಕ್ಯಾ ಮಲ್ಯ ಇವ ರಡ್ಯ. ನಾಕ್ ಜನ ಹೋಗ್ಯರ ನಾನ್ ನ ಒಬ್ಬೋನ್ನ ಬಿಟ್ಟು ಆಮೇಲೆ ಆಕಿ. ಹ್ಮ್ ಆಕಿ ಅದ ಬೈಕ್ನಾಗ ಹೋಗಿನಿ. ಒಬ್ಬನೇ ಲಾಸ್ಟಿಗೆ ಆಮೇಲೆ ಮತ್ ಮ ಏನ ಬೇಕು ಅಂದಳು ಅವ್ರ ಅಪ್ಪನ ಕೈಯಲ ಫೋನ್ಪೇ ಮಾಡಿಸ್ತಳ ನಮಗ.
ಹ್ಮ್
ಇನ್ನೋರುಪೈ. ಹೋಗಿ ಫೇಸ್ ವಾಶ್ ಏನ ಬೇಕಂದ್ಲು ಫೇಸ್ ವಾಶ್. ಒಂದು ಸೋಪ್ ಒಂದು ಮತ್ತೆ ತಿನ್ನೋಕ ಏನಂತ ತಾಂಬ ಅಂತಂದ. ತಂದೆ ಅಲ್ಲಿ ಅಗ್ನಿಶಾಮಕ ಬಲ್ಲಿ ಅಗ್ನಿಶಾಮಕ ಅದಲ್ಲ ಅಲ್ಲೇ. ಇದ್ದಳು ನಾನ್ ವಾಲ್ಮೀಕಿ ಚೌಕಿದ್ದೆ ಸೂಪರ್ ಮಾರ್ಕೆಟ್ ಆದ ನೋಡಿದೆ. ನಾವು ಹೈದ್ರಾಬಾದ ಬಿರಿಯಾನಿ ತಿನ್ನಕ ಹೋಗಿದ್ವಲ್ಲ ಅಲ್ಲಿ ಬಂದ್ಲು.
ಒಂದ ಸಿಲ್ಕ್ ಚಾಕ್ಲೇಟ್ ಡೈರಿ ಮಿಲ್ಕ್ ಮತ್ತೆ ಒಂದ್ ಚಿಪ್ಸ್ ದೊಡ್ಡದು. ತಂದು ಗೆಸಿಂದ ಹೊಯ್ಡ್ಗೆಸಿಂದ ಆಲ್ ಕೊಟ್ಟೆ ಅವ್ರ ಫ್ರೆಂಡ್ಸ್ ಹಾಕಿ ಇಬ್ಬರು ಹಂಗೆ ಬಂದಳ ನಡ್ಕಕಾಂತ.
ಹ್ಮ್ ಹ್ಮ್
ಇಂಗೆ ಹೋಗ ಕೊಟ್ಟ ಕೇಸಿಂದ ಬಂದೆ ನಾನ್
ಏನ ಅಂದ್ರೇನ್ ಅವ್ರಅವ್ರ ಸಲಗ ಏನಂದ್ರ ಅವರು.
ಹಾ.
ಅವ್ರಲೇಲ್ರು ಬುಟ್ಟು ಹೋಗಿದ್ರು ಏನಾದ್ರೂ ಅಂದ್ರೇನು ಅಂದ್ಲು ಏನ್ ಇಕಿ.
ಹ್ಮ್ ಅವಾಗ ಒಂದ್ ಎಷ್ಟು ಒಂದ್ ತಿಂಗಳಿಂದ ಆಯ್ತ್ ಅವ ಹಾಸ್ಟೆಲ್ಗೆ ಹೊಂಟ ಅವ ಆಕ್ಯಾ ಫಸ್ಟ್ನೆ ದಿವಸನ ಫರ್ಸ್ಟ್ನೆ ದಿವಸಲಿಂದಾನೆ.
ಹ್ಮ್.
ಅಕಿ ಯಾವಾಗ ಹಾಸ್ಟೆಲ್ ಗೆ ಹೊಂಟಲ ಅವತ್ತಿಂದ ಒಬ್ಬೋನೇ ಹೊಂಟಿನಿ ನಾನ್ ಒಬ್ಬೊನೆ. ಒಂದು ಸತಿ ಒಬ್ಬನೋಯ್ತು ಒಂದೊಂದು ಸತಿ ಅವ್ರು ಬರ್ತಾರ. ಆಯ್ತ ಒಂದು ವರ್ಷಕ್ಕೆಬ್ಬಂಗತ್ನಲ್ಲ. ಒ ಚಿಸ ಕ ಬ. ಬಾ ಒಬ್ಬ ದಿನಕ ನಿಂತ ನ ನಾವೆಲ್ಲ. ಅಂತ ಇಂಗ ಕನ್ಬಡದ. ನಾನ್ ಒಂದೊಂದ್ ಸತಿ ಆಟೋ್ತೀವಿ ಒಂದೊಂದ ಸಾಫ ಬರ್ದ್ರೆ. ಬಂದ ಆಯ್ತಾ. ಹೌದ ಶ ಮಲ್ಲ ಮಳೆ ರಾಶಕ್ ನೋಡಿದ್ರು. ಎಗ್ರಸ್ ತಿಿನದ ನೋಡ್ಬಡ ನೋಡಬೇಕ. ಮಾಡ್ತಳ ಬಿಟ್ಟೆ.
ಬಾಡನಲ್ಲಿ ಆಯಕ ನಂಗನ ಮ ನಂಗ ಮೇ ನೋಡ್ ಗೊತ.
ಹ್ಮ ಹೆಂಗ್ ಗೊತ್ತಮ್ಮ. ಇ ಇವ್ರಿಗೆ ಒಂಥರ ಇದಂದಾಗ ಮಕ್ಕಳು. ಹೇಳಳ್ಬಂತ ಎಲ್ಲಟ್ಟ ಆಸ್ದ ಪಲ್್ದಲ್ಲ ಹೇಳಪ್ಪ ಅಂತಾರೆ ಹೇಳಿ ಏನ್ ಮಾಡ್ು.
ಶೀಘ್ರಟಂಗ ಬರ್ ಒಂದ್ ಎಲ್ಲ ಟಕ್ ಬರ್ಲಾ.
ಈಗ ಬರಲ್ಲ ಇರ್ಲಪ್ಪಾ ಇರ್ಲಿ ಚೆಂದಾಗಿರಂತಲ್ಲ ಏನ್ ಚೆಂದಾಗಿವಪ್ಪ.
ಬೇರಮ್ಮ ಅವರು ಬಂದರು ಬೇರಮ್ಮ ಅವರು.
ಚೀಸ್ಪಟ್ಟಾಡಕ್ ಬಂದಕೊಂಡ.
ಅಷ್ಟ ಅಷ್ಟ ಅಷ್ಟ ಹ.
ಹ
ಬೆರಮ್ಮ ನೀ ನೀ ನನ್ನ ಬಿಡಲ್ಲ ಹೇಳೇಿದಾ ನಾನ ಎ ಎ. ಐತ ಐತಿದ್ರೆ ಆಯ್ತು ತಮ್ಮಿಲ್ಲದ ಏನ್ ಮಾಡೊಂಡ
ಹ.
ಹಲೋ ಹ್ಮ ಮನೆ.
ಹ ಸರಿ.
ಅಲೋ. ಒಂಬ. ಹಲೋ. ಹಲೋ. ಹಲೋ. ಮಾತಾಳ್ಳಿ.
ನಾ ಭಾಯ್ ಕಡವಾ.
ಇದ.
ಕುಡಂಬಾಜಿ.
ಹೇಳಲ್ಲ.
ಹಾ ಅಲ್ ಮಕ್ಕಂಗಲ್ಲದ
ಯಾರು
ಹಾಗೆ
ಹಾಗಣ
ತಿನಿಯ ಕೊ
ನಮ್ ಗೋದ್ ಗೋದಂಬಲಮ ಗೋದಂಬಲ್
ಹಾ
ನಮ್ಮ ಗೋದಂಬುರ ಎದು ಇಕಳ
ಹ ಒದ ಮಾವ ಬ ಹೋಗ ಕುಂತರ್ ಪಾಬ
ಹ್ಮ್
ಅದಕ್ಕೆಲ್ಲ ಕೊಡ
ಹ್ಮ್ ಏನು
ಹೆನ್ ಅಂದಲ್ಲ
ಕಲ
ಅಲ್ಲಲ್ಲ ಗೋದಂಬ ದೇ ಎಂತಲ್ಲ ಹೇಳದು ನೆಟ್ವರ್ಕ್ ಕಿಲ್ಲ ನೆಟ್ವರ್ಕ್ ಇಲ್ಲ
ನಡ್ತ ಇವಾಗ ಹೇಳು ಇವಾಗ ಹೇಳು ಹ್ಮ
ಈಗ ನ ನೇ ನಂಬಿಕ ಇರ್ತ ಅವರು ಅವ್ರ ನಂಬಿ ಕೊಡೋಕ ಆಗಲ್ಲ ಗೊತ್ತರು ಕಾಲೇಜ್ ಕಾಲೇಜ್ ಹ ಹಲೋ
ಹ
ಕಳಿಸ್ತಾ
ಹ್ಮ ಕೇಳುತ್ತದೆ
ಬಾಳ ಡೇಂಜರ್ ಮಲ್ಲನ ಮಲ್ಲ ಅವಾಗ ಬಂದಾಗ
ಹಬ ಹಾಡ ಮಾಡಿದಸ್ಗ ಅ ಹೋಳಿ ಮಾಡಿಟ್ರು ಆಯ್ಕ ತುಬ್ಬ
ಎಲ್ಲಾ ಸೀಕ್ರೆಟ್ ಅಲ್ಲಿ ಹೇಳ ಗೊತ್ತ ಬಿ ಏನ ಹೇಳ ಅವ್ರ ನಂಬಿಕೆ ಯಾವನೋ ಇವತ್ರ ಮುಂದೆ
ನಾ ನನ್ನ ಕಲಂತ ಹೇಳೆ ಅವನಿಗೆ ಹೇಳಲ್ಲಂದ
ಹ್ಮ
ಹೇಳಿಲ್ಲ ಬಿುಡ ಹೇಳಿಲ್ಲ ಒಟ್ಟೆ ಹೇಳಿಲ್ಲ ಅವನ ಯಾರಿಗ್ ಹೇಳಿಲ್ಲ
ಹ
ಅ ಬಾಳ ಡೇಂಜರ್
ಯಾರು
ರೇಖಾ ರೇಖಾ ಅವ್ರಿಗೆ ಹೇಳೇಳ್ಬಾರ್ದೇ ಸಿಗ್ರೆಟ್ನ್ನು
ಅಲ್ಲ ಹೇಳ ಬಿ ಹೇಳದ ಯಾರಿಗ ಹೇಳಿದ ಬಿಡಿ ಹೇಳಕ್ ಹಗಿಲ್ಲ ಅಷ್ಟೇ ಅಂಗಿಸ್ತಾನ ಹಂಗಿ ಅಂಗತ ಚಂದನ್ ಮಾ ಮಾತಾಡಕ ಚಂದ ಬಾರಲ ಅವ್ ಕೂಡ ಮಾತಾಡದ್ರಿ
ಹ್ಮ್ ಹ್ಮ್ ಈಗ ಊರಂದ ದೋಸ್ತರು ಬೇರೆ ಅವರೇ ಬೇರೆಲ್ಲ ಯ್ರ ಯಾವ ಗೊತ್ತಲ್ಲ ಗೊತ್ತಲ್ಲ
ಹ್ಮ್ ಹ್ಮ್ ಹಾಗ ಮಾಡ
ಎ ಹಂಗಗೆ ಹಂಗಗೆನಗಗಿಸಿ ಹೂ ನಂಬೋ ಕಾಲು ನಾವ್ ಊರಂತ ಬಿಟ್ರ ಯಾರ್ ಕಡೆ ಒಬ್ಬು ನಂಬರ್ ಗೊತ್ತ ಕಾಲಜ್ ಇಷ್ಟು ಕಾಲೇಜ್ ಹೋನ
ಇದಕ್ಕೆಪ್ಪಂದ ಯಾರಸ್ ಮಾಡಿಕನ ಎಲ್ಲ ಗೊತ್ತಲ್ಲ ಒ ಸರಿ ಈ ಸೋನಿಯ ಅವರ ಅಂತಾರ ಹ ಯಾರ ದೋಸ್ತರುಲ್ಲಾನ ಯಾರಿಗೆ ಯಾರ ಇವ್ರ ನ ತಂದ ಮಾಡ್ತ ನನ್
ಹ್ಮ್ ಯಾರ ಯ ಎಲ್ಲಿ ಅಂತಾರ
ನ ಗಂಗೆಂಡ್ ಪ ಯಾರ ದೋಸಲ್ಲ ನಾ ವರ್ಷ ತಿಗ ಬ
ಹಾ ಸುನ ನ್ ಹಾ ಸುನೆ ಎಂತ ಮನ ನಿನಗ
ಸಿದ್ದ ಅದೆ
ಹ
ಹ ಯ ಮಾಡ್ಕತಾರೆ ಯಾರು ಅಲ್ಲೆರೂ ಅಲ್ಲೇ ಹೊಯತು ಮಾತಾಡ್ತೀವಿ ಯಾರ ಯೋರತ್ನ
ಅ ಅದಾ ಅಷ್ಟ ಹಾಗಲ್ಲಿ ಅವ್ರಷ್ಟ ಕಷ್ಟ ಬಾ ಇಟ್ಕಬಡದ ಅವ್ರಿಗೆ ಗೊತ್ತಲ್ಲ ಹಲೋ
ನ ಮ ನ ತಡಲ
ಯವ ಸೋಧ ಜನು ನು
ಹೇಳ ಯಾ ಕಳ್ಸಲ್ಲ
ಹ್ಮ ಕೆಲವಸ ಅಾ ಕಾಲೇಜ್ ಫ್ರೆ್ಸ್ ಅಂತಲ್ಲ ನಂಬಿಕಿ ಕಡಬಡದ ಮಂದಿ ಮೇಲೆ ನಂಬಿಕೆೇ ಇಲ್ಲಮಗ ಹ್ಮ್
ಹ್ಮ್ ಹ್ಮ ನ
ಯಾವ ಟೈಮಿಗೆ ಜ ಎತ್ತರ ಗತ್ತ ನದವ್ ಎಂತ ಟೀಮ್ ಇರತ್ ಊರ ಫ್ರೆಂಡ್ಸ್ ಬೇರೆ ನ ಇ
ಅಲ್ಲ ಇರ್ತಾರ ಬಿಡು ಒಬ್ಬಬ್ರು ಚಂದ ಇರ್ವ ಇರಾಗ ಹೇಳಕ್ ಬರ್ಲ್ಲ ಹಂಗ ಇರ್ತವ ಅಂತ
ಅದು ಹೆಂಗ ಊರ ನ ನೀಯತ್ಗರ್ತ ನೋಡ ಫ್ರೆ್ಸಗೆ
ಹ್ಮ್
ಅಂರ ಅಲ್ಲಿ ಸಿಗ್ತಾರ ಅಷ್ಟೇ ಅಲ್ಲಿ ಅತ್ತ ನೂರ ಕೊಬ್ಬರು ನೂರು ಕೊಬ್ಬರ ಮೈತ್ ಎಲ್ೂ ಭಾಷಗಾಲ
ನೀ ಆಯ್ಕೆ ಪ್ರಾರಂಸ ಮಾಡಿದ್ದ ಆಯ್ಕೆ ಪ್ರಾರಂಸ ಮಾಡಿದ್ದ ನ
ಯಾರು ಯಾರು ಯಾಕೆ ಡೇಂಜರ್ ಅಲ್ಲ ಯಾಕೆ ಆಯ್ಕೆ ಡೇಂಜರ್ ಆಯ್ಕೆ ನೋಡ್ರಿ ಗೊತ್ತತ್ ನನಗೆಲ್ಲ
ಎಲ್ಲರ್ಕ್ಕ ಎಲ್ಲ ಉಪರ ಯಾರ ಎಲ್ಲ ಮಾದಾಡ್ ಬಕ್ಕ ಕೂಡ ಆಯಂಗರ್ಕಂತ
ಅವ್ರ ನ ಮಾಡಂತ ಹೋಗಕ ಯಾರಿಗ ಏನ ಇದ್ರರುಷ್ಟ ಇದ್ರೆ
ಹ
ಅಷ್ಟಿದ್ರು ಮಾಡ ಅಂತ ಹೇಳ್ಬೇಕು
ಯಾರಿಗೆ ಕಾಣಸಲ್ಲ ವ ಯಾರ ಹ್ಮ ಆಯ್ತ ಆಯ್ತು
ಹಾ
ಹಾಗೆ